ಓಹ್. ಹಾ ಹೇಳು ಮೋಹನ್ ಆರಾಮಿದ್ಯಾ.
ಹಾ ರಾ
ಹಲೋ ಹಾಂ ನಾ ಆರಾಮ್ ಪ ನೀ ಆರಾಮ ಇದೆಯಾ.
ಹಲೋ.
ಹಾ ಅಲೋ ಕೇಳಸ್ತಾ ಇದ್ಯಾ. ಹಾ ಕೇೇಳಸಾ ಇದ್ದಿ ತಾನೆ ಹಲೋ
ಹಲೋಣ
ಹಲೋ ಹಾ ಕೇಳಸ್ತಾ ಇದ್ದ ಈಗ
ಅಲ್ಲೋಣ ಕೇಳಿಸ್ತಿದ
ಹಲೋ ಹಾ ಈಗ ಈಗ ಕೇಳಳ್ತೇರಿ ಈಗ ಕೇಳತೇರಿಯ
ಆಣ ಆಣ
ಹಾ ಹಾ ಕೇಳಸ್ತಿದ್ಯಾ ಹಾ ಹಾ
ಹಣ
ಮತ್ತೆ ಏನಡದೈತಿ ಸಮಾಚಾರ
ಮತ್ತ ಏನಿಲ್ಲಣ ನೀವೇ ಹೇಳ್ಬೇಕ ಏನಲ್ಲಣ ನೀವೇ ಹೇಳ್ಬೇಕಂದೆ
ಹಾ ಹಾ ಎಲ್ಲಿ ಎಲ್ಲಿ ಚಾಪ್ರ ಹಾ ಊಟ ಆಯ್ತ್ ಬಾ ಜಸ್ಟ್ ಈಗ
ಹಾ ಹಾ
ಹ್ಮ್ ಶಾಪುರ್ ಅಷ್ಟಲ್ಲಾಗಿದೀ ಈಗಾದ್ರು
ಹ ಅ ಲ್ಲೇಇದಿನಣ
ಹ್ಞೂ ಪಿ ಯು ಸಿ ಏನ ಏನ ಸೆಕೆಂಡ್ ಸೆಮ್ ಅಲಾ
ಹಾ
ಹ್ಮ್ ಹ್ಮ್ ಹ ಫಸ್ಟ್ ಸೆಮ್ ಆಯತು ರಿಸಲ್ಟ್ ಬಂತ ಎಷ್ಟ ಇತ್ತು ರಿಸಲ್ಟ್ ಫಸ್ಟ್ ಸೆಮ್ದು.
ಹ ಫಸ್ಟ್ ಮ್ ದದು ಸೆವೆಂಟಿ ಏಟ್ ಐಮ
ಹೌದಾ ಚಲಾಗಿಯತ್ ಸೆವೆಂಟಿ ಏಟ್ ಅಂದ್ರೆ ಚೊಲನೆ ಮಾರ್ಕ್ಸ್ ಒಳ್ಳೆ ಮಾರ್ಕ್ಸ್ ಅದ
ಹಾ ಹ್ಮ್
ನಿಮ್ ಫ್ರೆಂಡ್ಸು ಅದು ನಮ್ಮ್ ರೂಮ್ನಾಗ ಇರ್ತಿದನಲ್ಲ ಕೈಲಾಸ ಅಂತ ಅ ಹುಡುಗ
ಹ ಒಂದ್ ಏಟಿ ಏಟ ಆಗಲ್ಲ ನ ಒಂದ್ ನಾಕುಲ್ಷಿ
ಹೌದಾ
ಹಾ
ಹ್ಮ್ ಅರ್ಲ್ಲಿತ್ತ ನಾಲ್ಕಕ್ ಮಾರ್ಕ್ ಇದ್ರ ಮತ್ತೆ ಸೆಮ್ಮಿಗೆ ಅವನ್ ಸರಿತ ಅವ್ನತ ಸತ ಮಾರ್ಕ್ಸ್ ಎ ಸಿಗೆ ನೀಯ ನಮ್ಮ
ಹಾ ಇಲ್ಲನ ಅದು ಲಾಸ್ಟ್ ಟೈಮ್ ಎಕ್ಸಾಮ್ ಬರೋ ಟೈಮ್ ಅಲ್ಲೇ ಓದ್ಲಿಲ್ಲ ಅಷ್ಟಂದ ಸರಿಯಾಗಿ
ಸಂಖ್ಯಾತಪ ಎಷ್ಟು ಹದ್ರ ಕಡಿಮಿನೇ ಅಲ್ಲ
ಹಾ ಹಾ
ಹ್ಮ್ ಮತ್ತೆ ಊರ್ ಕಡೆ ಎಲ್ಲ ಚೆನ್ನಾಗಿದ್ದಾರೆ ಎಲ್ಲಾ
ಹಾ ಚೆನ್ನಾಗಿದ ನಿಮ್ಮ್ ಮನೇಲ್ಲ ಎಲ್ಲ ಚೆನ್ನಾಗಿದರು
ಹಾ ನಮ್ಮ್ ಮನೆ ಎಲ್ಲಾ ಚೆನ್ನಿದಾರಪ್ಪಾ ನಮ್ಮ್ ಮನ ಎಲ್ಲಾ ಈಗ ನಮ್ದು ಡಿಗ್ರಿ ಮುಗಿದ್ಮಗ ನಾನೇ ಎಲ್ಲಾ ಜವಾಬ್ದಾರಿ ನನ್ ಮಾಗ ಬಿದ್ದದಲ್ಲಾ ನಾನೇ ನೋಡ್ಲದ ಈಗೆಲ್ಲಾ.
ಹಾ ಹ ಹ ಈ ಮಾಡ್ತವ.
ಹಾ ನಮ್ ತಮ್ಮರ್ ಇದ್ದ್ರಪ್ಪಾ ಅವ್ರನು ಈಗ ನೈನ್ತ್ ಅವರು ನೈನ್ತ್ ಹೋಬಾನ ಈಗ. ತೆಂತತ್ ಒಬ್ಬ ಹೊಲತ್ತಿದ್ದಾನೆ.
ಹ್ಮ್ ಹ್ಮ್
ಹ್ಮ್ ಅವ್ರಿಗೆ ಕೆಲ್ಸ ಕೆಲ್ಸ ಯಾವ ಹೋದ ಟಮ್ಗೆ ಅವ್ರು ಹಚ್ಬಾರ್ದಾನ ಈಗ ನ ನಾ್ ದೊಡ್ಡ ಡಿಗ್ರಿ ಮು. ಅ್ರ ನಮ್ಗೆ ನಾವೇ ವಹಿಸ್ಬೇಕ ಎಲ್ಲ ಕೆಲ್ಸ ಹಗುದಿಲ್ಲಾ.
ಹಂಗ ಅದಣ ಇವಾಗ ಮತ್ತೆ ಅವ್ರು ಸ್ಕೂಲ್ ಓದಲ್ಲಿ ನಾವ್ ಕೆಲ್ಸ ಹಚ್ಚಿದ್ರು ಮತ್ತೆ ಸ್ಕೂಲ್ ಹಓದೋ ಕಡೆ ಇಂಟ್ರೆಸ್ಟ್ ಇರಲ್ಲ ಅವ್ರಿಗೆ.
ಹೌದೌದು ಅದ್ಕಲ್ಲ ನಾನೇ ಅವ್ರ ಕೆಲ್ಸ ಎಲ್ಲ ಮಾಡ್ತೀಿ ಮಾಡತತೆನ ಅಾರೆ ನಾನೇ ಬೇಡಪ್ಪ ಹೋದ್ರಿ ಅಂತ ಆ ಕಡೆ. ಒಬ್ಬ ಹಾಸ್ಟೆಲ್ ಅಲ್ಲಿ ಇದಾನೆ ಒಬ್ಬ ಅಪ್ ಅಂಡ್ ಡನ್ ಅಲ್ಲಿೇ ಹೋಗೋ ಬರೋ ಮಾಡ್ತಾನೆ.
ಹ್ಮ ಹಾ ಹ್ಮ ಪ್ರೈವಟ್ ಗೋರ್ಮೆಂಟ್ ಸ್ಕೂಲ್ ಹ್ಮ ಹ್ಮ
ಹಾ ನಂದ ಜ್ಯೋತಿ ಅಂತ ಒಂದು ಕಾಲೇಜ್ ಆತಲ್ಲಿ.
ಹಾ ಹಾ
ಅದೇ ಅಲ್ಲೇ ಮಾಡಿದ್ದಾನೆ ಪ್ರೈವೇಟ್.
ಹಾ ಹಾ
ಹ್ಞೂ ನೀನು ಪ್ರೈವೇಟ್ ಮಾಡಿದ್ದಲ್ಲ
ಹಾ ಪ್ರವೇಟ್ಣ ನಂದ
ಮತ್ತೆ ಸೈಡ್ ಬಿಸ್ನೆಸ್ ಏನಾದ್ ಮಾಡಿದಯಾ
ಇಲ್ಲಣ್ಣ ಇದು ಮೊನ್ನೆ ಸಂಡೆ ಸೂಟ್ ಎಲ್ಲ ರಜೆ ಅಂದಾಗಿ ಇವಾಗಾದ್ರೆಂಗ ರಜೆ ಇದ್ದಾಗ ಹಾಲಿಡ ಇದ್ದಾಗ ಅಷ್ಟೇ ಪಾರ್ಟ್ ಟೈಮ್ ಜಾಬ್ ಮಾಡೆ
ಹಾ ಹಾ ನಾನು ಡಿಗ್ರಿ ಮುಗಿದ ಮಾಗ ಟಿ ಅ ಮಾಡಿದ್ದಪ್ಪ ಈಗ ಐ ಟಐನ್ನೊಂದು ವರ್ಷ ಅದ ಅದು ಮುಗಿದ್ಯಾಗ ನಾನು ಡಿಪ್ಲಮ ಮಾಡಬೇಕ ಮಾಡೀನಿ
ಹಾ ಹಾ
ಹ್ಮ್ ಸೈಡಿಗೆ ನೋಡ್ಕಬೇಕು ಏನಾದ್ರೂ ತಂದಿತ್ತು ತೈಮ್ಯಾಗೆ ಎಲ್ಲ ಬರಸಿ ಎಲ್ಲ ಅವ್ರ ಮ್ಯೆ ಆಗಿದ್ರೆ ಆಗಲ್ಲ ಅವದೆಲ್ಲ
ಹಾ ಹಂಗ ಅದಣ ನಾವ್ನು ಈ ಕಡೆಂಗೆ ಡಿಗ್ರಿ ಮಾಡ್ ಎಲ್ಲ ಮಾಡುವ ಕಣ ಮತ್ತೆ ಮುಂದ ಯಾವ್ದಾದ್ರ ನೋಡ್ಬೇಕುಣ
ಹ್ಮ್ ನಾವವು ನೋಡ್ಕಬೇಕ ನಾ ನಮ ಕಲ್ಮಿ ನ್ ನಿದ್ರ ಬಕ್ ಯಾರ ತಂದೆ ತ ಎಷ್ಟ ಇದಿನ ಆತರ
ಹ ಹಂಗಿದೆ ಅವರಿಗೂ ಎಷ್ಟು ಗೋವರ್ಗೂ ಅವ್ರ ದುಡ ಅವ್ರ ಶಕ್ತಿ ಇರೋವಗ್ ಅವರು ದುಡಿತರ ಮ ಅವರು ಆದ್ಮೇಲೆ ನಾವು ದುಡಬೇಕುಲ್ಲ
ಹ್ಮ್ ನಾವು ನಮ್ಗೆ ಯಾವಾಗ ಯಾವಾಗ ಹೆಂಗ್ ಮಚ್ಯೂರಿಟಿ ಬರುತ್ತಲ್ಲ ನಾವವು ತಿಳ್ಕೊಂಡೆಲ್ಲ ನೋಡಿಬೇಕಲ್ಲ
ಹಾ ಹಂಗ
ಹ್ಮ್ ಮತ್ತೆ ನಿಮ್ಮ ಅಣ್ಣಂದ ಮ್ಯಾರೇಜ್ ಆಯ್ತಾ ಒಂದು ವೀರಭದ್ರ ಅಂತ ಇದ್ನಲ್ಲ ನಿಮ್ಮ ಅಣ್ಣ
ಹಾ ಇಲ್ಲಣ ಇನ್ನ ಇದು ಫಿಕ್ಸ್ ಆಗಿದೆ ಇವಾಗ ಮೋಸ್ಟ್ಲಿ ಜುಲೈ ಟ್ವೆಂಟಿ ನೈನ್ತ್ ಇದೆ
ಹ್ಮ್ ಹ್ಮ್ ಫಿಕ್ಸ್ ಆಗಿದ ಎಲ್ಲ ಡೇಟ್ ಇಿನ ಬರಾಬರಿ ಪ್ರಾಪರ್ ಡೇಟ್ ಫಿಕ್ಸ್ ಮಾಡಿಲ್ವಾ
ಹಾ
ಹ್ಮ್ ಹ್ಮ್ ಎಕಡೆ ಕೊಟ್ಟಿದ್ದಾರೆ ಹಎಕಡೆ ಯಕಡೆ ಸೈಡ್ ಕೊಟ್ಟಿದ್ದಾರೆ ನಿಮ್ಮ ಅಣ್ಣಗೆ
ಈಗ ಬೆಂಗಳೂರು ಸೈಡ್ ಕೊಟ್ಟಿದರ
ಓಹ್ ಆ ಕಡೆ ಕೊಟ್ಟಿದ್ದಾರ ಸಿಟಿ ಸೈಡ್
ಹಾ ಹಾ
ಹ್ಮ್ ಹ್ಮ್ ಸರಿ ಅಣ್ಣ ಇವಾಗ ಇಲ್ಲ ಊರಾಗಿದ್ದಾಗ ಅವಾಗವ ಮೀಟ್ ಮಾಡ್ತಿದ ಅಷ್ಟಕ್ಕಷ್ಟೇ
ಹಾ
ಹ್ಮ್ ಅದ್ ಸಿಕ್ಕಿದಾಗೆಲ್ಲ ಚಲೋ ಮಾತಾಡವ ತಮ್ಮ ತಮ್ಮ ಅಂತ
ಹ ಹಾ.
ಹ್ಮ ನಮ್ಕಿತ್ತಾನು ನಮ್ಗೆ ಎರಡ್ವರ್ಷ ಸೀನಿಯರ್ ನಮ್ಮಣ್ಣ.
ಹ ಹಾ
ಹ್ಮ್.
ಹ್ಮ ಚೆನ್ನಾಗಿದಾರಣ್ಣಾ ಅವ್ರನು ಇವಾಗೆಲ್ಲಾ ಜಾಬ್ಗೆ ಗಿಬ್ ಮಾಡ್ತ ತಿಂಗ್ಳಿಗೆ ಸಿಕ್ಸ್ಟಿ ಲ್ಯಾಕ್ ಸಾರಿ ಸಿಕ್ಸ್ಟಿ ತೌಸಂಡ್ ಇದು ಸ್ಯಾಲ್ರಿ ಅದ.
ಹೌದಾ ಹ್ಮ್ ಅಲ್ಲೇ ಹ್ಮ್ ಹ್ಮ್ ಬೆಂಗಳೂರಾಗ್ ಇದ್ದಾರೆನ್ ಅವರು
ಹು ಹು ಅಲ್ಲೇ ಇದ್ದಾರಣ್ಣ ಈ ಫಂಕ್ಷನ್ ಇದೆ ಅಲ್ಲಾ ನಾವು ಅವ್ರು ಇವಾಗ ಮದುವೆ ಅಂದ್ಮೇಲೆ ಮತ್ತೆ ಎಲ್ಲ ಮದುವೆ ಗಂಡು ಬಿಜಿ ಇರ್ತಾರ ಸ್ವಲ್ಪ ಎಲ್ಲ ನಾವೇ ನೋಡ್ ಎಲ್ಲ ಸ್ವಲ್ಪ ದೊಡ್ಡ ದೊಡ್ಡವ್ರು ಬರ್ತಾರೆ ಹ್ಮ
ಆದ್ಮೇಲೆ ಆ ಕಡೆ ಅಲ್ಲೇ ಸೆಟ್ಲ್ ಆತಾರೆ ನಿಮ್ಮಣ್ಣವರ ಏನ್ಇಲ್ಲೇ ಇರ್
ಹ ಇಲ್ ಇಲ್ಲಿಲ್ಲಣ್ಣ ಅಲ್ಲೇ ಬೆಂಗ್ಳೂರಲ್ಲಿ ಸೆಟ್ ಆಗ್ತಾರಣ್ಣ.
ಹೌದಾ ಹ್ಮ್ ಹ್ಮ್.
ಅಲ್ಲಿ ತೋಪ ಅವರು ಸೆಟ್ಲಾತ ನೀನು ಮತ್ತು ನಿಂದೂನೂ ಸೆಕೆಂಡ್ ಪೀಯುಸಿ ನೀನು ಡಿಗ್ರಿ ಅಂತ ಕೆಸಿ ನೀನು ಮತ್ತು ಮತ್ ಇದ್ರಾಗ ಬಳತಿ ಈಗ.
ಹಾ ಹಾ ಹೌದಣ್ಣ.
ಹ್ಮೂ.
ಎಲ್ಲ ಚೆನ್ನಾಗ್ ನಡತಿದಣ್ಣ್ ಅವ್ರ ಇಫೋ ಅದಕ್ಕೆ ಇವೆಗೆಲ್ಲ ಫಂಕ್ಷನ್ ಇದೆ ಓಡ್ಯಾಡ್ಬೇಕು ಮತ್ತೆಲ್ಲ ಬಟ್ಟೆ ಗಿಟ್ಟ ಎಲ್ಲ ಪರ್ ಪರ್ಚೇಸ್ ಮಾಡ್ಬೇಕು ಅವರು ಮತ್ತೆ ಇವಾಗೆಲ್ಲ ಸಾಮಾನು ಎಲ್ಲಾ ಬಟ್ಟೆ ಎಲ್ಲ ಬಾಳ ಇರದ್ದಾನ ಓಡ್ಯಾಡುದ್ ಅವಾಗ ಫುಲ್ಲು ಬಿಜಿ ಇರ್ತದ ಪ್ರೆಜರ್ ಮೆಲ್ ಪ್ರೆಜರ್ ಅವತ್ತ
ಇಲ್ಲ ಇಲ್ಲ ಮದಿ ಮದಿ ಮನಿ ಗಣ ಮನಿ ಅಂದ್ರೆ ಹಂಗೆ ಇರ್ತದ ಪೂರಾ ಸಂತಿ ಆದಂಗ ಆತದ ಪುರ ಮನಿನೆ.
ಹಾ ಹಂಗೆ ಇರತ್ತಣಾ.
ಹ್ಮ್ ಹ್ಮ. ಹ್ಮ್ ಮತ್ತೆ ಎಲ್ಲಾ ಚೆನ್ನಾಗಿದಾರಾರ ನಿಮ್ಮ್ ಫ್ಯಾಮಿಲಿಯಲ್ಲಿ.
ಹ ಚೆನ್ನಾಗದಾರ ಎಕಡೆ ಟ್ರಿಪ್ ಹೋಗಿಲ್ಲಣ್ಣ
ಟ್ರಿಪ್ ಇಲ್ಲಪ್ಪ ಪ್ಲ್ಯಾನಿಂಗ್ ಮಾಡಿವ ಏನೊ ಟ್ವೆಂಟಿ ಟ್ವೆಂಟಿ ನೈನ್ಗೆಂತ ಮಾಡಿವಿ
ಹ
ಇನ್ನೊವಂದಿಬ್ಬರ ಬರೋರ್ ಹಾ ಇದೆ ಇದೆ ತಿಂಗಳ ಮದ್ಯದೆ ಮದ್ಯ ಇನ್ನಾ ಇಬ್ರು ಬರೋರ್ ಇದಾರೆ ಅವರು ಸ್ವಲ್ಪ ಪಾ ಫೈನಾನ್ಸಿಯಲ್ ಅಮೌಂಟ್ ಇಲ್ಲ ಅಂತ ಹೇಳ್ತಿದ್ದಾರೆ ಅದಕ್ಕೆ ಪ ಸ್ವಲ್ಪ ಲೇಟ್ ಮಾಡ್ಲತ್ತೀವಿ ನಾವು.
ಹ್ಮ್ ಹ್ಮ್.
ಹ್ಮ್ ಇಬ್ಬರು ಅದ ಎಲ್ಲ ಸಮೇ ರೆಡಿ ಆಗಿದ್ವಿ ಇನ್ನಾ ಇಬ್ಬರು ಇಲ್ಲ ನಮ್ಮ ಮನ್ಯಗ್ ಸ್ವಲ್ಪ ಫಂಕ್ಷನ್ ಇದೆ ನಾಳೆಗೂಗಮ್ಮ ನಡದ ನಾಡದಹೊಗಮ್ಮ ಅವರ್ ಸಾಲಿಗೆ ಸ್ವಲ್ಪ ಮುಂದ ಹಾಕ್ಲೈತಿ ಲೇಟ್ ಆಲತ್ತ ಇದು
ಹಾ ಹಾ ಹೆ.
ಹ್ಮ್ ಅದೇ ಐತಿಹಾಸಿಕ ಸ್ಥಳಗಳು ಬರ್ತಾವ ಇಲ್ಲ ಈ ಕಡೆ ಹಂಪಿ ಪಟ್ಟದಕಲ್ಲು ಬೇಲೂರು ಈ ಕಡೆ ಸುಮ್ ಹೋಬೇಕ್ ಮಾಡಿದ್ವಿ
ಹ್ಮ್ ಹ್ಮ್ಹ.
ಹ್ಮ್ ಆಕಡೆ ಎಲ್ಲ ಏನ್ ಮಾಡ್ತಿಪಾ ಗೋವಾ ಗಿವಾ ಹೊಕಂದ್ರ ಆ ಕಡೆ ಏನ್ ಐತಿಹಾಸಿಕ ಸ್ಥಳಗಳು ನೋಡ್ರಿ ಬಿ ಏನು ಜ್ಞಾನ ಬರಲ್ ಸುಮ್ ಮೆಂಜ ಬರ್ಡೇಗಾಗುತ್ತ.
ಹಾ ಹಿಂಗಗೆ ಅದಣ ಏನಂತ ನೋಡು ಇದು ದೇಶ ಸುತ್ತಿ ಕೋಶೋದು ಆತರ ಅವ. ಕಣಮ್ಮ ಹೋದ್ಮೇ ಅಲ್ಲ.
ಹೋಗಕು ಅದಕ್ಕಲ್ಲಿ ಇದ್ದಷ್ಟ ಅಮೌಂಟ್ಗೆ ಇದು. ನಮ್ಗ ಏನ್ ಮುಂದ ಸ್ಟಡಿ ಪರ್ಪಸ್ಗೆ ಏನ್ ಇದು ಈ. ಜ್ಞಾನ ಬರ್ತಲ್ಲ ಅವು ದೇವ್ಗಳು ಅವು ಏನಾನ ಹಿಸ್ಟ್ರಿ ಪಶ್ನೆ ತಿಳಿದಂಗ ಆ್ ಅಂತ ಈ ಕಡೆ ಹೋಗ್ಬೇಕಕ್ ಈಗ
ಹ್ಮ್ ನಡತಾ
ಹಾ
ಇದೆ ಯಾವ್ಯಾವ ಎಲ್ಲ ಟೋಟಲ್ ಎಷ್ಟು ಮಾಡಿದರ ಇವಾಗ ಅ ಊ
ಊರ ಹೆಸರೊಣಪ ಟ್ವೆಂಟಿ ಟೂ ಆಗಿದೆ ಟ್ವೆಂಟಿ ಟೂ ಊರ ಸರು ಒಬ್ಬೊಬ್ರಿಗೆ ನಾಲ್ಕೂವರೆ ಸಾವಿರ ಬರ್ತ ತದ
ಹಾ
ಅದೇ ನಾಲ್ಕವರೆ ಸಾವಿರ ನ್ ಫ್ರೆಂಡ್ ಇ್ದ ಇದೆ ಎರಡ್ ಕಾರ್ ಇ ಇದೆಯಲ್ಲ ಅದ್ಲ ಎರಡ್ ಕಾರ್ ತೊಹೋಗ್ಬೇಕು ಮಿನಮ್ ಅಂದ್ ಒಬ್ಬ್ರ ನಾಕಕ್ ಸಾವಿರ ಬರ್ತದ ನೋವು
ಹಾ ನಾಕು ಸಾವರವರೆಗ ಬರುತ್ತ
ಹಾ ನಾಕಕ್ ಸಾವಿರ ಹದರ ಬರ್ಬಹದು ಮತ್ತ ಎಲ್ಲ ನ್ ಊಟಗಿಟ್ಟ ಅಲ್ಲಿಯ ನಾವೇ ನೋಡ್ಕೇಬೇಕಲ್ಪ ಅಲ್ಲಿ
ಹ್ಮ್ ಹ್ಮ್
ನಿಮ್ಗೆ ನೀ ನಿಮ್ಗೆ ಯಾವಾಗನ ಕರ್ಕೊಂಡು ಹೋಗಿದ್ದಾರಾಾಗ ಟೆಂತ್ಗೆ ಅಥವಾ ಪಿ ಯು ಸಿಗೆ ಟವಗ
ಹಾಟ ರ ಹೋಗಿದ್ದವ ಅ ಗೌರ್ಮೆಂಟ್ ಬಸ್ ಮುಕ್ಷನ್ಂದ ಮೂರು ಬಸ್ ಹೋಗಿದ್ದಣ ನವು ಸ್ಕೂಲಲ್ಲ ಹೇಳೆ ಜೂನಿಯರ್ಸ್ ಎ ಜೂನಿಯರ್ಸ್ ಎಲ್ಲ ಕರ್ಕೊಂಡು
ಹಾ ಹಾ ಹೌದು ಎಲ್ಲಿ ಯಾವಾವ ಪ್ಲೇಸ್ ನೋಡಿದೀರ ಹಾ ಹಾ ಅಲ್ಲ ಯಾವ ಯಾವ ಪ್ಲಸ್ಡಿದ್ದೀರಿ
ಹ ಎಲ್ಲಾ ಐತಿಹಾಸಿಕ ಸ್ಥಳಗಳು ಯಾವಾಗ ಎಲ್ಲಾ ನಡವಣ ಒಂದ ಬಿಟ್ಟಿಲ್ಲ
ಹೌದಾ ಎಲ್ಲ ಸು ಅಲ್ಲ ನಿಮಮ್ಮ ಜವಾಬ್ದಾರಿ ಯಾವಾಗೆಲ್ಲ ಸರ್ಕ ಆಗಿರ್ತದವ ಅ ಈಗೆಲ್ಲ ನಾವು ಬ್ಯಾಚುಲರ್ ಆದ್ಮೇಲೆ ನಾವು ನಾವೇ ನಡಡಿಕಬೇಕಲ್ಲ ಟ್ರಿಪ್ ಗೆ ಹೋದ ನ
ಆನ
ಅವಾಗೆಲ್ಲಾ ನಿಮ್ ಜವಾಬ್ದಾರಿ ಸರ್ ಕರ್ ಸೋರೆ ಎತ್ತು ಅಂದಮೇಲೆ ಸೋರಿ ಕರ್ಕೊಂಡ್ ಬಿಡ್ಬೇಕು ಎಲ್ಲ ಎಲ್ಲ ಜ ರೆಸ್ಪಾನ್ಸಿಬಿಲಿಟಿ ಅವ್ರಗ ಇರ್ತದೆ ಅವಾಗ ಕಾಲೇಜ್ ಸ್ಕೂಲ್ ಟೈಮಿಗೆ
ಹಾ
ಇವ ಇವಾಗ ನಾವು ಹೋಗ್ಬೇಕಂದ್ರೆ ಎಲ್ಲ ನಾವೇ ನೋಡ್ಕೇಬೇಕ ಬ್ಯಾ ಲರಾಗಿ ಇರ್ತವಲ್ಲ ನಾವೇ ನೋಡ್ಕೀ ನಾವೆಲ್ಲ ಮಾಡ್ಕೇಬೇಕ ಅದಕ್ಕೆಲ್ಲ ಸ್ವಲ್ ಖರ್ಚ ಬಾಳ ಬರ್ತದ
ಹಾ ಹಗೆ
ಹ್ಮ್
ಅದೇ ಹೋಗ್ಬಕ್ ಮಾಡಿ ಪಾರ್ಟ್ ಟ್ವೆಂಟಿ ಏಟ್ ಅದೇ ನಮ ಅಂಡ್ ಅವ್ರಬ್ಬರು ರೆಡಿ ಆಯ್ತಂದ್ರೆ ಹೋಗ ಆಯ್ತ ಸ್ಟಾರ್ಟೇಗ ಹೋಗದು ಈಗ
ಹ ಹಾ
ಹ್ಮ್.
ಹ್ಮ್.
ಎಲ್ಲಾ ಚೆನ್ನಾಗಿರುತ್ತಣ್ಣ ಹೋದ್ರ ಎಲ್ಲಾ ಫುಲ್ಲ. ಎಂಜಾಯ್ ಮಾಡ್ಬೋದು ಎಲ್ಲ ಎಲ್ಲ ಸಖತ್ತಾಗಿರುತ್ತಣ್ಣ.
ಸಕ್ಕತಾಗಿರತ್ತದೆ ಆದ್ರಾಗ ಕ್ಲೋಸ್ ಫ್ರೆಂಡ್ಸ್ ಹೋದದ್ರರು ಮತ್ತಿಷ್ಟು ಮಜಾ ಬರ್ತದ.
ಹ್.
ಕ್ಲೋಸ್ ಫ್ರೆಂಡ್ಸ್ ಹೋದರ ಮತ್ತ ಇಷ್ಟಲ್ಲಿ ಪೂರಾ ಪುಲಾ ಫ್ರೆಂಡ್ಲಿ ಆಗಿರ್ಬೋದು ಅಲ್ಲಿ ನಾವು.
ಹ ಫುಲ್ ಎಂಜಾಯ್ ಅಣ್ಣ ಅದ್ರಾಗ ಮತ್ತೆ. ನಾವೆಲ್ಲಾ ಟೆಂತ್ ಇರಾಗೆ ಫುಲ್ ಎಲ್ಲಾ ಕ್ಲೋಸ್ ಫ್ರೆಂಡ್ಸ್ ಇರೋ ಮತ್ತೆ ಇವಾಗ ಡಿಗ್ರಿ ಆದ್ಮೇಲೆ ಎಲ್ಲ. ಓ ಒಬ್ಬಬ್ರು ಜಾಬ್ ಮಾಡ್ತಿರ್ತಾರೆ ಇನ್ನೊ ಕೋರ್ಸ್ ಇರ್ತಾರೆ ಎಲ್ಲಾರೂ ಒಂದಲ್ಲಿ ಕೂಡ್ಸಿಸಿ ಮಳೆ ನೆಂ ಹಕ್ಕುಗಳೆಲ್ಲ.
ಹಾ ಹೌದದು ಒಂದ್ ತರದ ಮಿಕ್ಸ್ ಮೆಮೊರಿ ಅಂತ ಇರುತ್ತ ಫುಲ್ ಮಿಕ್ಸ್ ಮೆಮೊರಿ ಅನ್ ಫೋರ್ಕೆಟ್ ಚನಲ್ಲ ಮರಿಯಲ್ಲಾಗದ ಮೂಮೆಂಟ್ ಅದು ಮತ್ ಮುಂದ ನಾವು. ನಮ್ಗ್ ಲಗ್ನ ಆಗಿ ಮದುವ ಆದ್ರರು ಅದು ಇರ್ತಾ ಇತ್ತ ನಮ್ಮ ಮೆಮೊರಿ ಒಂದ ಇದ್ದೇ ಇರ್ತಾ ಅದ.
ಹಾ ಹಿಂಗೆ ಅದ.
ಹ್ಮ್ ಇಲ್ಲ ಹೀಗಬೇಕ್ ಜೀವ. ಹಾ ಸರಿ ತೊಗ ಇಡ ನಾನು ಸ್ವಲ್ಪ ಹೊರಗ ಹೋಗೋದದಾ.
ಹ ಸರಿ.
ಹಾ ಇಡ.